ಹ್ಮದು
ಏನ್ ಸೌಂಡ್ ಬರ್ವಂತಿದ್ದ
ಬರ್ತಿಲ್ಲ ಹಲೋ
ಯಾ ನಿಂದು ಸೌಂಡ್ ಕೇಳಿಸತಿದ್ದಂಗಿಲ್ಲ ನನಗೆ
ಕ
ಹ ಈ ಕೇಳಸ್ತ
ಹ್ಮ್
ಹ್ಮ್ ನಿಮ್ ಅಜ್ಜ ಬಂದಿದ್ದ ಮೀನ್ ಮಾಡಿದ್ರಂತ ಇವತ್
ಇವತ್ತ
ಬಾ ಬೆಳಿಗ್ಗೆ ತಾ ಮಂದಿದ್ದ ಅಜ ಅನ್ನೋರ್ಗೆ ಒಪ್ಪಿಟ್ಟು ಮಾಡಿದ್ದಿ ನಾವು ನಾಷ್ಟ ಮಾಡ್ಕೊಂಡು ಅವ್ರಗ್ ಮೀನ ತಿನಿಸಿ ಹೋದ
ಶಾಲಿ ಹೋಯಲ್ಲ
ಹೋಗ್ಯಾರ ಮುಂಜಾನೆ ಬಂದಿದ್ದ
ಅಜಲ್ದೆ ಬಂದ
ಹಾ ಮುಂಜಾನೆ ಮಂದಿದ್ನ ಎಂಟವರೆ ಆಗಿತ್ತು ಅವಾಗೆ ಮಾಡಿಬಿಟ್ರ ನೋಡ ಅವಲ್ಲೆ ಮೀನ
ಜಲ್ದಿ ಮಾಡಿಡರ
ಹ್ಮ ಜಲ್ದಿ ಮಾಡ್ಯಾರ
ಹ್ಮ
ಹ್ಮ್ ಮೀನಾ ತಗ ಬಂದಿದ್ನ ಅಕಂಡ್ ಬಂದಿದ್ನ ನ ಮಯಾನ ಜನ್ಗೆ ಎರ ತಂದಿದ ಕಡೆ ಅದ್ ತಿನ್ಸಿದ
ಏನ್ ಫ್ರೈ ಮಾಡಿದ್ರಾ
ಎಲ್ಲ ಸಾರು ಮಾಡ್ಕ ಬಂದಿದ್ದ
ಶಾರಮಾಡ್ಕೊಂಡಿದ್ದನನೆ
ಹ್ಮ್ ಯಾಕೆ ಮಾಡಿಲ್ಲ ನೀಗ್ ಫೋನ್
ನ್ಮ ಇವತ್ ಮಾಡಿಲ್ ನಿನ್ನೆ ಮಾಡಿದ್ರರು
ನಿನ್ನೆ ಮಾಡಿದ್ದೇ ನ
ಹ್ಮ್ ರಾತ್ರಿ ಮಾಡ್ತಾರ
ಹಾ ರಾತ್ರಿಗ್ ಮಾಡ್ತಟ್ಟ ಫ್ರೀ ಅಂತ ನೀನ ಮೀನ ಮಾಡಿ ಅನ ಅಂತ ಅಂದ್ಬಿಡ ಅಚ್ಚರ ಆಗ್ಬಿಡ್ತಾರ ಅವ್ರು ಯಾರ್ ಹೇಳಿದ್ರು ಯಾರ್ ಹೇಳಿದ್ರು ಹಾ
ಬತ್ನ ಹ ಯ ನಿನ್ಗ ಯಾರು ಹೇಳಿದ್ರಂತಾರ ನಿನಗೆ ನಿನ್ಗ ಎಂಗ್ ಗ್ ಗೊತ್ತಂತ
ಹ ನಿನಗ್ ಹೆಂಗ್ ಗೊತ್ತ್ ನಾವ್ ಮಾಡ ಸುಮ್ನೆ ಹೆಂಗೆ ನನಗೆಲ್ಲಾ ಗೊತ್ತಾಗುತ್ತೆ ಅನ್ಬಕ್ ಈಗ ನ್ ಕಾಲೇಜ್ ಗ ದ ವಕ್ತ ಜಳ ದದು
ನಾ ಹೀಗಿಲ್ಲ ಲ್ಲ ಸ್ಟಾರ್ಟ್ ಆಯಲ್ಲನು
ಏನು ಮುಂದಿನ ತಿಂಗಳ
ಯಾವಾಗನ ಗೊತ್ತಿಲ್ಲ ಮುಂದಿನ ತಿಂಗಳು ಇರ್ಬೋದು
ಹ್ಮ್ ಸಿರುಗುಪ್ಪಾ ದೂರ ನೋಡಪ್ಪ ಏನು ಕಳ ಏನಕ್ಕೆ
ಹ್ಮಞ ಹೇಳಿದರಿ ನಾವು ಎಲ್ಲ ಬಸ್ಸಿಗೆ ಹೋಗಿ ಎಲ್ಲ ಇದಾಗತ್ ನಮಗೆ
ಹ್ಮ್ ಅದು ಒಂದಿನದ ಮಾತ ಅಲ್ಲ ಅದು ಹ್ಮ ಜನ ಮತ್ತ ಅಲ್ಲಿ ಬಿಸ್ಲಾಗ ಅಡ್ಡಾಡ್ಕೆ ಅಂತ ಬಸ್ ಹಿಡಿಯೋದು ಅದು ಒಂದು ತಿಪ್ಪುಲ
ಹ್ಮ್ ನಾ ಹೇಳದ ಕೇಳಿಲ್ಲ ಆಮ್ಮ ಡೈಟ್ರಿ ಹಚ್ಚಮ್ಮ ಡೈಟ್ರಿ ಹಚ್ಚಿ ಕಂಪ್ಯೂಟರ್ ಕ್ಲಾಸ್ ಸಿಗ ಅಂದ್ರ ನಾವ ಒಲ್ಲೆ ಒಲ್ಲೆ ನಮ್ಮ
ಇಲ್ಲ ಇಲ್ಲಾಂದ್ರೆ ಇಲ್ಲ ಇತ್ತಲ್ಲ ಕಾಲೇಜ್ ಇದು ಈ ಊರಾಗ
ಅದೇ ನಮ್ಮ ಮಜ್ಜ ಹೇಳಿದ್ರೆ ಬ್ಯಾಡ ಬಿಡು ಮತ್ತೆ ದೂರಹಾತದ ಹ ನಡ್ಕೊಂಡ್ ಹೋಗ್ಬಾರ
ಹ್ಮು ಹು ಅಲ್ಲ ಬಿುಡು ಓದ್ಲಿ ಬಸ್ಸಿಂದ ಪ್ರಾಬ್ಲಮ ಅಷ್ಟೆ
ಹ್ಮ್
ಬಸ್ ಹೋಗೋದೇ ನೋಡು ಏನಾನ ಹಬ್ಬ ಉಣಿಮೆ ಬಂತಂದ್ರೆ ಬಸ್ ರೆಶ್
ಅಲ್ಲ ಡೈಲಿ ರಷ್ಆಗಿ ಕಾಲೇಜಗೆ ಹೋಗೋದು.
ಹ್ಮ ರಷ್.
ನಾವೇ ಡೈರಿ ನಿಂತ್ಕೊಂಡು ಹೋಗ್ತಿವಿ ಡೈಲ್ಲಿ ಹೋದ್ರೆ ಅಲ್ಲಿ ಸೂರೂಪಕ್ಕ ಅವಾಗ.
ಮೋಲು ಹೋಗ್ಲಿ ಮತ್ತ ಹೆಂಗ್ರ ಅಕ್ಕಿಗ ನ ಅನುಭೋಗ್ ಆಗ್ಬಕ್ ಒಂದ್ ವರ್ಷ ಅನುಭೋಗ ಆದ್ರೂ ತಾನೇ ಇದಾಕ್ಕಳ
ನಾನು ಡ್ಯಾಟ್ರ ಕಡಿಸಿ
ಹಾ
ಕಂಪ್ಯೂಟರ್ ಕ್ಲಾಸ್ ಕೋಚಿಂಗ್ ಕಲ್ಸಮ್ಮ ಅಂದ್ಕೊಂಡಿದ್ದೆ
ಹ್ಮ್ ಹು
ಈಗೆಲ್ಲ ಬರೀ ಅದೇ ಕಂಪ್ಯೂಟರ್ ಕಾಂಪ್ಯೂಟರ್ ಕೇಳ್ತಾರಲ್ಲ
ಹ್ಮ್ ಹೌದಾಳ ಈಕಿ ಬೇಸಿಕ್ ಎಲ್ಲ ಕಲಿಬೇಕ ಈಕಿ ಅಂದ್ರೆ ಬೇಸಿ ಕಂಪ್ಯೂಟರು
ಹ್ಮ್ ಇವಾಗೆಲ್ಲಾ ಕಂಪ್ಯೂಟರ್ ಇದು ಎಷ್ಟು ಓದಿದ್ರೆ ಅಷ್ಟೇ.
ಹಾ ಎಷ್ಟ್ ಓದಿದ್ರ ಅಷ್ಟೇ ಹ ಹಂಗೆ ಹೋದಕಂತೆ ಹೋಗುದೆ ಮುಂದಕ್ಕ.
ಹ ಸುಮ್ನೆ ಇದರ ಮಾಡಿದ್ರೆ ನಾ ಕಂಪ್ಯೂಟರ್ ಕಲತ್ರ ಮುಂದೆ ಕಾಜ್ ಮಹಲ್- ಹಂಗೆ ಕೆಲಸ ದು ಬೇಸ್ ನಾಳೆಡ್ಜ ಇರ್ತದು ಹಂಗೆ ಡೈರೆಕ್ಟರ್ ಜಾಬ್ ಇದೆ ಮಾಡ್ಸಕ್ ಬರ್ತ್.
ಹ್ಮ ಹ್ಮ ಬರ್ತತೆ.
ನಾ ಏನ್ ಕೇಳಲಿಲ್ಲ ಇರ್ಲಿ ಬಿಡ ಸುಮನೆ ಅಂತ ನಾನ
ತಡೆ ಇದೊಂದ್ ವರ್ಷ ಹೋಗ್ಲಿ ಮುಂದಿನ ವರ್ಷ ಆಕೆ ಒಳ್ಳೆ ಅಂತಾಳ.
ಹ್ಮ್.
ವರ್ಷ ಕಟ್ಟಿ ಬರಿತಿನಿ ಅಂತಾಳ.
ಡೈರೆಟ್ ಎಕ್ಸಾಮ್ ಬರತೀನಿ ಅಂತಾಳ.
ಹ್ಮ್ ಅವಾಗ ಮುಂದಿನ ವರ್ಷ ಬೇಕಾರ ಅದೇನು ಒಂದು ಆರು ತಿಂಗಳ ಏಳ ತಿಂಗಳ ಕಳ್ತಬಿಟ್ರೆ ಸಾಕ ಕಂಪ್ಯೂಟ್ರ ಅದರ ಎಷ್ಟ ದಿನ ಬೇಕ ಅಂತ.
ಆರ ತಿಂಗಳ ಕಳಿಸಿ ಅವರು ಅಲ್ಲ ಅವ್ರು ಮಾಡಗಿದ್ರ ಅವರ ಅಂಗಡಿಯಾಗ ಇಟ್ಟುಕೊಂತರ್ ಅವ್ರು -
ಹಾ ಹಾ ಹ ಹ
ಹಂಗೆ ಟ್ಯಾಲಿ ಮಾಡ್ಸೋದು ಅಪ್ಲಿಕೇಶನ್ ಹಾಕದು ಎಲ್ಲಾ ಕಳ್ಸಿಕೊಡ್ತಾರ ಅವ್ರ ಹಂಗೆ ಅಲ್ಲೇ ಕಂಟಿನ್ಯೂ ಮಾಡ್ಕೊಂತಿದ್ರೆ ಪರ್ಫೆಕ್ಟ್ ಬಿಡ ಆಗ್ತಾರ್ ಅಂತ ನಂಗಂತ
ಹೌದಾ.
ನಮ್ಮ್ ಫ್ರೆಂಡ್ ಹಂಗೆ ಮಾಡ್ಯಾನ್ ಒಬ್ಬನು
ಹಾ.
ಕ್ಲಾಸ್ ಅಲ್ಲೇ ಓದ್ತಿದ್ದ ಎಲ್ಲ ಕಲ್ತಾನ ಕಾಲೇಜ್ ಡೇಟರ ಕಟ್ಟಿ
ಹ್ಮ.
ಹ ಅಲ್ಲೇ ಎಲ್ಲಾ ಕಲ್ತಾನಲ್ಲ ಅವರು ಅಂಗಡಾಗ ಎಲ್ಲ ಇದು ಅಪ್ಲಿಕೇಶನ್ ಹಾಕೋದು
ಹ್ಮ್.
ಎಲ್ಲಾ ಹಾಕೋದ್ ಅಲ್ಲೇ ಮಾಡ್ತಾರ.
ಹ್ಮ್ ಅದಕ್ಕೊಂದ ಏನಿಲ್ಲಾಂದ್ರೆ ಒಂದ್ ಇಪ್ಪತ್ ಸಾವಿರ ಕೊಡ್ತಾರನ
ಏ ಇದು ಪಫಸ್ಟ್ಗೆ ಇನ್ನು ಇವಾಗ ಕಲ್ತಿರ್ತಾರಲ್ಲ. ಅವ್ರ ಎಷ್ಟೋ ಒಂದ್ ಏಳು ಸಾವಿರ
ಹ್ಮ ಕೊಡ್ತಾನ
ಆದ್ಮೇಲೆ ಬೇರೆ ಕಡೆ ಹೋದರ ಇಪ್ಪತ್ತ ತನ ಕೊಡ್ತಾರ.
ಇದೇ ನಾಕ ನಿಮಿಷ ಐವತ್ತೆಂಟು ನಿಮ್ ಆಗೇತಿ.
ಹ್ಮ್ ಹತ್ತು ನಿಮಿಷ ಆಗ್ಬೇಕು ಹತ್ತು ನಿಮಿಷಕ್ಕೆ ಅರವತ್ತು ರೂಪಾಯಿ.
ಹತ್ತ ನಿಮಿಷ ಆಗಬೇಕಾ ಹ್ಮ್. ಇನ್ನ ಆಗಿಲ್ಲಂಗಂದ್ರ ಇನ್ನ ಈಗ ಐದ್ ನಿಮಿಷ ಆಗೆತ್ತಿ.
ಇವತ್ತ ಬರಿ ಅವ್ಯ ಮಾಡ್ತು ನಾವು ಹುಡುಗರೆಲ್ಲ
ಹಾ
ಹಡೂರ ಹಸೆ ಬರಿ ಇದೇ ಮಾಡ್ಿಕ ಅನ್ ಕುಂತವಿ ನಾವು
ಅಲ್ಲಕ್ಕಾದ್ರರು ಇದು ಈ ನಾವ್ ಎಷ್ಟೊತ್ತನ ಮಾತಾಡಿದರೆ ನಮಗೆ ಬೆನಿಫಿಟ್ ಇಲ್ಲನೂ.
ಹತ್ತ ನಿಮಿಷ ಮಾತ್ರ ಬೆನಿಫಿಟ್ ಅಷ್ಟೇ ಆಯ್ತಿ ಏನ್ ರಿ ಹ್ಮ.
ಮತ್ತ ಅದ್ರಕ್ಕಿನ್ನ ಹೆಚ್ಚು ಮಾತಾಡಿದ್ದು ದುಡ್ ಕೊಡಲ್ಲ?
ಕೊ ಕೊಡಲ್ಲ ಈಗ ಒಂದಕ್ಕ ಎಂಬತ್ತು ರೂಪಾಯಿ ಇರ್ತತೆ.
ಹ್ಮ.
ಹತ್ತು ನಿಮಿಷ ಮ್ಯಾಲ ಮಾತಾಡಿರ ಸಾಕ ಮತ್ತ ಅದ್ರಂಗ ಮೂವತ್ತ ಇರ್ತಾವ.
ಹ್ಮ್
ಮೂವತ್ತ ಅಂದ್ರ ಮೂನ್ನೂರು ನಿಮಿಷ ಐದ ತಾಸ ಮಾತಾಡ್ಬೇಕಲ್ಲ.
ಹಾ ಹಾ ಹಾ
ಅದಕ್ಕೆ ಹತ್ತ ಹನ್ನಿನೈದು ನಿಮಷ ಆತ್ತರ ಕಟ್ ಮಾಡೋದು ಮತ್ತೆ ಮಾಡದ ಹನ್ನೊ ನಿಮಿಷ ಕಟ್ ಮಾಡ ಮಾಡ್ತೀ ಇ ದರಾಂಗ ಮಾಡಳತರು
ಹ ಯಾವಾಗ ಬರ್ತಿ ಮತ್ತೆ ಊರಿಗೆಗ್ ಬರ್ತಿಾಂ ಬೆಂಗಳೂರ್ರಿಗೆ ಹೋಗ್ತ
ಬರ್ತನ ಊರಿ ಬರ್ತನ ಊರಿ ಬರ್ತೀನಿ
ಮೊರಾಮಗ್ ಬರ್ತಯನು
ನಾಳೆ ಇಲ್ಲಾಂದ ನಾ್ದಾಗ ಬರ್ತನಿ
ಬರ್ತಯಾ ಹ್ಮ್
ಅ ಎಲ್ಲ ನಮ್ಮ್ ಹುಡುಗರು ಎಲ್ಲಾರ ಬರೀ ಇದೇ ಮಾಡ್ಕೊಂಡಕತೀನಲ್ಲಾ ಎಲ್ಲ
ಹಾ
ಎಲ್ಲಿ ಇಲ್ಲ ಬೆಂಗ್ಗಳೂರ ಬಾಗಲ್ಕೋಟೆ
ಎಲ್ಲೆ್ದಿ ಈಗ
ಬಾವಕೋಟೆ ಕಾಲೇ ಇಲ್ಲ
ಹಾ ಹಾ ಹ
ಆಷ್ಟಲಗಿದ್ದನ
ಅದ್ ನಿಮ್ದ ಇದು ಹಾಸ್ಟೆಲ್ ಇಲ್ಲ ನೀವಾಗದು
ಆಷ್ಟತಲ್ಲಗೇಿದ್ದ ನಾನು
ಹ್ಮ ಹ
ಇಲ್ಲ ಇದು ಗೋರ್ಮೆಂಟ್ ಅಷ್ಟಲಿ ಯಾವಾರ ಬಾ ಯಾವಾಗರಬ
ಹಓಬೋದಾನ ಮತ್ತೆ ಮತ್ತೆ ಇವ ಮತ್ತೆನ್ ರಿಟನ್ ಒಬ್ಬ ಬಂದು ಓದೆಲ್ಲ ಏನ ಬೇರೆಲ್ಲ ಆರ್ಿಲ್ಜಿನಾಗದನ್ನ ಅಂದ್ಕೊಂಡೆ
ಇ ಆ ಸ್ ಅವ್ಯವ್ಯವ ಬಿ
ಹ್ಮ್ ಹ್ಮ್ ಹ್ಮ್
ಎಲ್ಲ
ಚೆನ್ನಾಗಾಗಿತ್ ನೀನಗೆ ಕೋಟ್ ಯಾವಾಗ ಹಾಕೊಂಡಿದ್ದ್ ಅದು
ಆ ಮೊನ್ನೆ ಫೇರ್ಲ್ ಇತ್ತ ಮ ಮೊನ್ನೆ ಫಂಕ್ಷನ್ ಇತ್ತ ನಾ ಫ್ರೆಂಡ್ ಅದು ಇಲ್ಲದ
ಹೌದೇನ ಬೇಸ್ ಕಾಣಗತ್ತತ್ತ ಅದ ಚೆನ್ನಾಗ ಇತ್ತ
ಹ್ಮ ಮನ್ನೆ ಕೆಂಡಿದ್ದನಲ್ಲ ಬ್ಲೂ ಕಲರ್
ಹಾ ಮತ್ತೆ ಅದನ್ನೇ ನಾನ್ ಹೇಳಿದನನ್ಗ ಬ್ಲೂ ಕಲರ್
ಇದೇ ಮ್ಯಾಚಿಂಗ್ ಮಸ್ತ್ ಆಗ ಕರೆಕ್ಟ್ ಆಗೈತ್ ಹ್ಮ್
ಆ ಫೋಟೋಸ್ ಒಂದ ಎರಡು ಹಾಕ್ ನನಗೆ ಅದಾದ ಬಿಟ್ಟಲ್ ನಾನು ಇದು ಇದು ಎಷ್ಟ್ ಚೆನ್ನಾಗ ಆಗೈತ್ತಲ್ಲಿ ಇವ್ನಿಗೆ ಅಂತ ಅನ್ಕೊಂಡೆ ನಾನ್ ತಗೊಂಡ ನೀನ್ ಅನ್ಕೊಂಡಿದ್ದೆ ನಿನ್ನ
ನಿ ಅದು ಕೂಡ ಅಣ್ಣಂದ ಕೂಡ ತಗೊಂಬಂದಿ ಮತ್ತೆ
ಹಾ ಹಾ ಇರ್ಲಾಳ ಇಟ್ಕ
ಅಲ್ಲಾ
ಆತರ ಏನ್ ಮಾಡ್ತಾನ ಅಕಂದ ಯಾಕಂತ ನಾನ ತಂಗಗೆ ಇಟ್ಟನ್ ಮದುವೆ ಒಂದ್ಸಲ ಹಾಕೊಂಡಿದ್ದೆ
ಹಾ
ಹ್ಮ್
ಅಲ್ಲ ನ ಹೆಂಗಾರ ಯಾವ್ದ ಇದ್ದಿಲ್ಲ ಕೇಳಿದೆ ಅಲ್ಲ ಆ ಗೌಸ್ಮಿಮ ಕೂಡ ಕೇಳಿದ್ದೆ ಇಲ್ಲ ಬೀಗ ಬಂದಿವ ನಮ್ ಕಡೆ ತ್ ಅಂತ ಅಂದ್ರ ಅವರು ಇರ್ಲ್ ಬಿಡು ಮತ್ತ ಅದಕಂಡ್ರ ಆಯ್ತಂತ ತಗೊಂಬಂದ ಇಲ್ಲಿ ನಮ್ ಫ್ರೆಂಡ್ ನಂದ ಐತ ತಗೊಂಡಾಗಂತಂದ್ರೆ
ಹ್ಮ ಹಾ
ಅವಂದೆಲ್ಲ ಕರೆಕ್ಟ್ ಫಿಂಗ್ಲ್ಲ ಕರೆಕ್ಟ್ ಆಯತು
ಯ್ ಚೆನ್ನಾಗ ಆಗೈತಿತೆ ಬೇಷಯತ್ ದಾದಾಗ ಬಿಟ್ಟಿದ್ಲು ಫೋಟೋ ನೋಡದ ಇದೆ ನಾನುಷ್ಟ ಚೆನ್ನಾಗ ಯ್ತಲ್ಲ ಅಂತಂದ್ ಕಡೆ ನಾನು ನೀನು ಪರ್ಚೇಸ್ ಮಾಡಿದ್ದಂಗದ ನನ್ ಕಡೆ ಹೊಸದು
ಎಲ್ಲ ಮಾಡದಲ್ಲ
ಹ್ಮ್
ಇವ್ರ ಸಡನ್ಲಿ ಹೇಳಿದ್ರ ಮೊದ್ಲು ಹೇಳಿದ್ದಿಲ್ಲ
ಹೌದಾಳ ಹ್ಮ ಏ ಒಬ್ಬೂ ಕಾಷ್ಟದ ಪುಡಿ ಈಗೊಂದ್ ಐಸ ಸಾವಿರ ಹಂಗದಾವವು ಹ್ಮ್್ಮ ವುನ್ ವಿಿದ್ವನಾ ಹ ಆತನು ಆಾಕ್ಲ್ಲೇನ್ ನೀಿನಗ ಯತ್ ಇದಕ್ಕ ಕಲ್ಲ ಆಯ್ತಾ ಆ ಡಿಸ್ತಾದಾವಲ್ಲಿ ಮಗನು ಆಗಕ್ಲ್ಲಲ್ಲ ಹ್ಮ ಬಾಳ ಕೆಳ್ಳಗಾತ ನ ಅವನು
ತ ಎಲ್ಲಾ ಫಿಟ್ ಆತ ಮ್ತ
ಹಾ ಹಾ ಅದ್ರಾಗ ಫಿಟ್ಟ ಕೂಡದ್ ಜಾಸ್ತಿ ಆತ ಮೊನ್ನೆ ಮದ್ವಿಗ್ ಉಟ್ಕಣಾನ ಅಂತಫರಿ ಫಿಟ್ಟ ಉಟ್ಕಣ ನೋಡು ಹ್ಮ್
ಆಗಂಗಿಲ್ಲ ಹ್ಮ್ ಕೋಟೆ ಕೇಳಿದ ಅವನ ಆಗಂಗಿಲ್ಲ ಅವನಗೆ
ನನಗ ಆಗಲ್ಲ ಅವನ್ ತಳ್ಳದ ಆತಾನ ಅವನ್ ಪೂರ ಹೈಟ್ ಇನ್ನು ಕಡಿಮಾತಾನಲ್ಲ
ಆಯ್ತಾ
ಹ
ನಾನಷ್ಟು ಹೈಟ್ ಬರ್ತೀನಿ ಸ್ವಲ್ಪ ಏನ್ ಪೂರಾ ತಳ್ಳಗ ಆತನಲ್ಲ ಅವಾಗ ಬೇಸಿದ್ದ ಇವಾಗ ಒಂದ್ ನಾಕ ನಾಕೈದು ವರ್ಷ ಆಯ್ತ ನೋಡಿ ಈಗಗೆ ನಾಲ್ಕೈದು್ ವರ್ಷ ಆಯ್ತ ನೋಡಿ ಅಂಗ ಆನತ
ಏನಿಲ್ಲ ಈಗತ್ತು ಏನು ಓದೋದ್ ಬಿಟ್ಬಿಟ್ಟಾನ
ಎಲ್ಲ ಬಿಟ್ಟು ಬಿಿಟ್ಟನ್ ನೋಡಿ ಇವ ಬರ ಕೆಲ್ಸ ಕೊಡ್ತನ್ದೆ ಅದೇ ಕೆಲ್ಸ ಮಾಡಕ್
ಹಾ ಹಾ ಮತ್ತತ್ ಅದ್ ಏನ ಆತ ಹುಡ್ಗಿದ ಕೇಸ್
ಮತ್ತ ಆಗ್ಲಿಲ್ಲ ಮದವಿ
ಹ್ಮ್ ಮದ್ವಿ ಮಾಡ್ಕಂಬಬಿಟ್ನಾ ಇನಿಲ್ಲ
ಕ್ಯಾನ್ಸಲ್ ಆಗ್ತತೆ ಅವ್ ಕೊಡಂಗಿಲ್ಲ ಅಂದ್ರ ಆಮೇಲೆ
ಆಯ ಆ ಹ್ಮ
ನನ್ನತ್ತಿವಬಟ್ಟ ಒಟ್ರ
ಹ್ಮ್
ಆರಪ್ಪು ಕೂಡ ಅಷ್ಟ ಇದ್ದಿಲ್ಲ
ಇಷ್ಟ್ದಿಲ್ಲ
ಹ್ಮ್
ಅಯ್ಯ
ಅವ್ರಮ್ಮಗ ಇತ್ತು ಬಿೇಡ ಮತ್ ಇ ಕರ್ಕೊಂಡ ಏನಂತ ಅವ್ರ ಅಮ್ಮಗಿತ್ತ
ಹ್ಮ
ಕೇಳಿದ್ರಂತೆ ಕೊಡಂಗಿಲ್ಲ ಹಂಗ ಹಂಗ ಅಂದ್ರ
ಹ್ಮ್
ಸನ್ನತರ
ಅತ್ ನ ಅತನ್ ಅತ್ನ ಫರ್ಸ್ಟ್ ಜನ ಟಿ ಅತನ್ ಇದನ್ ನೋಡಿಬಿಟ್ರ ಿಯೇಟ್ ಸಣ್ಣ ಹುಡುಗದಾನ ಆತಲ್ಲ ಹೂಡುಗೇನಂದ್ರ ಅಚ್ಚರಿ ಆಗತ್ತತ್ ನೋಡಿದ ಈಗೇಏನೋ ಒಂದ್ ಹತ್ತನೇ ಕ್ಲಾಸ್ ಹಓದಕತ್ತಾನೇನಪ್ಪಾ ಅನ್ನಂಗ ಅದಾನ ಅಂತ
ಹ್ಮ
ಹೋದಿನ ಹ್ಮ್ ಮತ್ತೆ ಆ ಅಂತ ಧೈರ್ಯ ಮಾಡಣ ಆ ಒಂದ್ಸಲ ಒಂದ್ಸಲ ಗುದ್ದಿದ್ರ ಆಯ್ತ್ ಕಟ್ಳ
ಹಾ ಕಟ್ ಮಾಡಡಿ ಮತ್ತ
ತಡಿ ಹ್ ಆಯ್ತು